ಏನಿಲ್ಲ ನೋಡ್ರ ಅನ್ನ್ ಏನ ಮಾಡಕುಂತೆ ಆರಾಮ ಹ್ಮ್ ಆರಾಮ ಎಲ್ಲಿದಿ ಅಣ್ಣಾ
ಇಲ್ಲೇ ಹಾಸ್ಟೆಲ್ಗ ಇದ್ದೆ ಪಾ ನೀನ
ಹೌದಾ ಅವಾನ ಇಲ್ಲೇ ಹೊರಗಡೆ ಇದ್ವಣ್ಣ ರೂಮ್ದಾಗ.
ಹೌದಾ.
ಹ್ಮ್ ಅಂಗೇನ್ ಹೋಗಿದ್ವಿ ಕಾಲೇಜಿಗೆ.
ಹ್ಮ್
ಕೆಲದು ಹೋಗಿ ಬಂದೆ. ಮಳೆ ಬರಕತ್ತೇನು. ಹೌದಾ. ಹ್ಮ ಅಂಗಿದ್ ಅಂಗೆ ಕಂಟಿನ್ಯೂ ಬರಗತ್ತ. ತಣ್ಣಗ್ ಹೊಡೆಯಕತ್ತಾನೆ ಈಗ.
ಮತ್ತೆ ಕಾಲೇಜ್. ಹೋಗಿ ಬಂದಿಪಾ ಅವೆ ಎರಡೇ ಕ್ಲಾಸ್ ಇರ್ತ ನಮ ಹೋಗಿ ಬಂದಿ.
ಹ್ಮ ಹೌದಾ ಅಟ್ಟಿಬಟ್ಟ. ಹ್ಮ ಡೇನು ಹೊಂಟಿದೆೇನಲ್ಲ ಆಫ್ಟರ್ನೂನ್. ಹೌದ್
ಹ್ಮ್ ಹ ಓದಕ ಅಕಡಿ ಕಾನ್ಸಂಟ್ರೇಷನ್ ಉಂಟ ಸುಮ್ನೆ ಬ್ಯಾಡ ಅಂತ.
ಆ ಈ ಕಡೆ ಹೋದ ಮತ್ತೆ ಎಕ್ಸಾಮ್ ಇದ್ದ. ಹಮ್ ಹ್ಮ್ ಮತ್ತೆ ಇನ್ ಆರು ತಿಂಗ್ಳ ಕುತ್ ಹೋಗ್ಬೇಕಲ್ಲ ಮತ್ತೆ.
ಹ್ಮ್ ಎಷ್ಟು ದಿನ. ಫಸ್ಟ್ ಇಯರ್ ಸೆಕಂಡ್ ಇರ್ ಒಂದೇ ಅಟೆಂಪ್ಟ್ ಅಲ್ಲಿ ತೆಕಂಡರಿಗೆ.
ಹೌದೌದು. ಹ್ಮ್ ಹೋಗಣ
ಇದೊಂದ್ ಇಡ್ ಮತ್ತೆ ಏನ ಅಂತಲ್ಲ.
ಹ್ಮ್ ಹಂಗೆ ಆಗುತ್ ಮತ್ತೆ ಏನ್ ಮಾಡೋಕ್ಕ. ಮತ್ತ ಯಾರ ಬರ ಕೊಂತ ಯಾರದು.
ಹ ಹಾ. ಬರೇ ಕಣಿ ಸರ್ ಹೇಳನಪ್ಪ ನಮ್ಮ ಪ್ರಿನ್ಸಿಪಲ್ ಯಾರ್ದ ಒನ್ ಬರ್ಬಂತ ಅವ್ರ ರಿಲೇಷನ್ ಹೇಳಂತ.
ಹೌದಾ.
ಹ್ಮ್
ಅದೇ ಒಂದಿಬ್ಬರು ಹುಡುಗ್ರು ಇದ್ರು.
ಹಾ ಅದೇ ಹೇಳುದ ನಮ್ಗ ಒಂದ ಎರಡು ಹುಡುಗ ಪೋನಚವಾ. ಯಾರು ಬರ್ಕು ಗತ್ತೀರಿ ಈ ನಮ್ ದಶನ್ ಹೇಳೇನ ನಯಕ ನಮ್ಮ ನಬ್ಬ ನಮ್ಮ. ಅಣ್ಣ ಅಶ್ವಿನ ಕಾಲೇಜ್ ಹುಡ್ಗ ಹೇಳದ ಅದೇ ಅಶ್ವಿನ ಕಾಲೇಜ್ ಹುಡ್ಗ ಅಂತ ಅ ಅದೇ ಹೇಳಿದ.
ಹೌದಾ. ನ ಹತ್ತ ಹ್ಮ್ ಅದೇ ಹುಡುಗನ್ ಹೇಳಕ್ ಕುಂತಿದ್ನ ಅದ ಸಲಗೆ.
ನೀನೇ ಬರದು ಕ್ಲಿಯರ್ ಮಾಡ್ಕೊಟ್ಬುಡು ಸುಮ್ನೆ. ಅದೇನ್ ದೊಡ್ಡದಾಗಲ್ಲ ಸುಮ್ನೆ ಒಂದ ತಾಸ್ ಏನಿಲ್ಲಾಗ ಅವತ್ ಹೋಗ ದಿನ ತಿರ್ ಮಾರ್ ಅವ ನಿದ್ದೆ ಬರತದ ಚನ್ ಮಾಡಿ ಸ್ವಲ್ಪ ನಡೆಸಿ ಬರದ್ ಹೆಂಗಿದ್ರ ನ ಮೊದಲ್ ಓದಿರ್ತಿವಿ. ಸ್ವಲ್ಪ ನಾವೇ ಒತ್ತಟ್ಲಿಂದ ಬಡ್ಡಿ ಗಣ ಓದ ಬೇಕಾಗಿಲ್ಲ ಸು ಇಂಪಾರ್ಟೆಂ ಇಂಪಾರ್ಟಂಟ್ ಏ ಅನ್ಸ್ತವಲ್ಲ ಸುಮ್ಮ ಅಟ್ಟೆ ಕಣ್ ಸರ್ಲ್ಲಿ ಬಂದ ಬಿಡುತ್ತಾ ಅಲ್ಲಿ ಹೇಳ. ರ್ತಾರೆ ಹೆಂಗನ ಮತ್ತೆ ಸ್ಟಿಕ್ಕ ಅತವಾ ಹಂಗ ಹಿಂಗ ಅಂತ ಏನಿರಲ್ಲ. ಹ್ಮ್ ಅರಾಮ ಈಜಿ ನಡಿತವ ಎಲ್ಲ್ ಟೋರ ಬಾಲ್ಸ್ ಮೀನಿಂಗ್ಸ್
ಬರ್ತಿ ಬ್ಯಾಕೈತಂತರಿ ಮತ್ತೆ
ಪೇಪರ್ ಬ್ಯಾಕ್ ಆಯ್ತ ಅಂದ್ರ ಏನ್ ಮಾಡಕ್ ಆಗಲ್ಲ ಏನ್ ಮಾಡಕ್ ಆಗಲ್ಲ ಅವ್ರ ಹಂಗನ್ಕಬಾ ಈಗ ಎಲ್ಲಾರ ಈಗ ಸಪ್ಲಿಮೆಂಟಿ ಬರ್ದಾರದೆಲ್ಲ ಪೇಪರ್ ಬರುತ್ತಂತ ಅಲ್ಲ ಎರಡ ಎರಡ ಸಲಿ ಮೂರ್ ಮೂರ್ ಸಾಲಿ ಬರಿತ್ತಾರ ಅವ್ರಿಗ್ ಬುಟ್ಟುದ್ ಹೇಳ್ಬೇಕ ಕ್ತರ್ಸಿ ಹೀಗೆ ಈಗ ಹೆಂಗಂದ್ರ ಬರಿತಿರ್ತಲ್ಲ ಹ್
ನಾನು ಅದೇ ತಂದ ಅಂದೆ ನಾ ಅದೇ ನಾ ಹ್ ಹುಡುಗಗ್ ಹೇಳಿನಿ ನೋಡಪ್ಪ ಬರೇದ ಬರ್ತೀನಿ ನನ್ನ ಪ್ರಯತ್ನ ನಾ ಮಾಡ್ತೀನಿ ಅದ್ರಕ್ಕಿನ ಮಿ ಕಿ ಅದೇನ ಫೇಲಾಯ್ತು ಅದು ಬಾಕ್ಯತ ನನಗೇನ ಗೊತ್ತಿಲ್ಲ ನೋಡಪ್ಪ ಅಂದಿನ ನಾನು
ಹ್ಮ
ಹ್ಮ ಆಯ್ತ ಆಯ್ತ ಬರಿ ಒಟ್ಟ ಏನನ್ ಮಾಡ ಬಂತಂದ್ರ ಚಲೋ ಆಯ್ತ ಬರ್ಲಿಂದ ಅಂದ್ರ ಏನ್ ಮಾಡಕ್ ಕಾಗಲ್ಲ ನೋಡಮ್ಮ ರಿವ್ಯಾಲ್ಯೂಯೇಷನ್ ಹಾಕಮ್ಮ ಅಂತ ಅಂದನ ಮತ್ತೆ
ಅಷ್ಟೇ ಅಷ್ಟೇ ಅಷ್ಟೇ ಹಂಗೆ ಮಾಡ್ಬೇಕು
ಹ್ ಅದಕ್ಕೆ ಆಯ್ತಾಯ್ತ ತೊಗೊ ಅಂತ ಹೇಳಿನಿ ಎನ್ ಮಾಡ್ತನೇನ್ ಗೊತ್ತಾಗಲ್ಲಾಗೆದದು ಮತ್ತ ಇನ್ನ ಸರ್ ಏನ್ ಮಾಡ್ತಾರೇನ ಅದೇ ಗೊತ್ತ ಗೊತ್ತಾಗಲ್ಲಾಗೆದಣ್ಣ
ಸರಾ
ಹ್ಮ್ ಅವನ್
ಸರ್ ಏನಂತ್ರ ಬರಿ ಅಂತರ ನಮ್ ಕಾಲೇಜೆ ಏ ನಮ್ಮ ಕಾಲೇಜ ಅದ ಹೆಂಗ್ ಕೊಡಲ ನಮ ಕಾಲೇಜ್ ಅವ್ರಿಗ ಕೊಡ್ಲೇಬೇಕು ಅವ್ರಜಿ ಬರ್ಸ್ತಾನ ಯಾಕಂದ್ರ
ಅಲ್ಲ ಮೊನ್ನೆ ನೂರನಾಕ ಸಾರಿ ಕೆ ಮೊನ್ನೆ ನೂರನಾಕ ಸರಿಗ ಕೇಳಿದ್ನಲ್ಲ
ಹ್ಮ್
ಯಾರ್ ಪರ್ಮಿಷನ್ ಕೇಳಿರಿ ಹಂಗೆ ಹಿಂಗ ಅಂತ ಹೇಳ ಕುಂತಿದ್ರ ಅದು ಸಲಕೆ ಅಂದೆ
ಯಾರ ಪರ್ಮಿಷನ್ ಕೇಳ್ಬೇಕಂತನತ್ತಗ
ಹ್ಮ್ ಯಾರ್ ಕೊಡ್ತಾರ ನಿಮಗ್ ಪರ್ಮಿಷನ್ ಬೇರೇವರಗ ಬರೆಕ ಹಂಗ ಹಿಂಗ ಅಂತ ಹೇಳ
ಹ್ಮ್ ಹಂಗ ಬರ್ಸ್ಲಾರದ ರೀಸ್ಲಟ್ ಕಿತಗೊಂಡ ಹೊತ್ತದಂತ ಏನ್ ಕಾಲಜ್ ಆಯ್ತ್ ಬುಡುನ್ನ ಆಯ್ತ್ ಮೊದಲ್ ಓದನ ಬರಿ ಅಂತೇಳ ಅವ್ರ ಕಾಲೇಜ ರಿಸಲ್ಟ್ ಡೌನ್ ಆಗ್ಬಿಡತದ ಕೊಡ್ಲಕ್ ತಾನೇ ಅಂತೇಳ್ಬಿಡತ್ತಿನ್
ಅಶ್ವಿನ ಅವ ಎಲ್ಲ ನೋಡಿದಿಲ್ಲ್ ಅಶ್ವಿನ ಕಾಲೇಜ್ ಪ್ರಿಯದರ್ಶಿನ್ ಕಾಲೇಜು ಉಕಮನ ತರ್ಡ್ರ ಇಯರ್ ಯಾರ ಪಾಸಾಗಿರ್ತವ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾರೋಗಿರ್ತೋ ಅವ್ರನ್ನ ಕೂಡಿಸ್ ಬರ್ತ ತ್ತಾರ ಅವರ ಸರೆ ಮುದ್ದಮ್ಮ
ಹ್ಮ ನಮ್ಮದ್ರಗೆ ಹಂಗಿಲ್ಲ ಇವ್ ಅದ್ರಗ ಅವರು ಕೊಟ್ರ ಅಷ್ಟೇ ಬರ್ಸೋರ ಇಲ್ಲಾಂದ್ರ ಇಲ್ಲ ಇವ್ರು
ಹ್ಮ್
ಹಂಗೆದಾರ ಮತ್ತೆ ಅವ ಅಮರದೀಪ್ ಫೋನ್ ಮಾಡಿದವಿತ್ತ ಇವತ್ ಮಧ್ಯಾಹ್ನ ಇದ್ದಿಲ್ಲ ಸರ್ ಹೇಳಕತ್ತಾರ ಫೋನ್ ಮಾಡ್ಯಾರ ಫೋನ್ ಮಾಡ್ತೀನಿ ಸರಿಗೆ ಸರ್ ಅಂದ್ರ ಮತ್ತ ಮತ್ತೆ ರಿಟರ್ನ್ ಸರ್ ಅಂದ್ರ ಅಂತ ನೀನೆ ಯಾರಿಗನ ಕರ್ಕೊಂಬ್ ನಾ ಹೇಳ್ತಿನ ಪರ್ಮಿಷನ್ ಕೊಡ್ತೀನಿ ಹಂಗ ಅಂತಂದ ನಂತ ಅವ
ಹ್ಮ್ ಹ್ಮ ಹ್ಮ ಹ್ ಹ್ಮ್
ಹ್ಮ್ ಪರ್ಮಿಷನ್ ಹಂಗಂದ್ರೆ ಬ್ಯಾಡ ಮತ್ತೆ ಇಲ್ಲಾರದೇಲ್ಲ ಇವಾಗತ್ತ ಸುಮ್ ನಾವೇ ಇದು ಮಾಡಿ ಡಿಸೈಡ್ ಮಾಡಿ ಓದಂಗ ಆಗತ್ತ ಒನ್ನ ಮಾತ್ ಸರಿಗ್ ಹೇಳದ ಸರ್ ಅದ ಏನ ಆಗತ್ತ್ ನಾ ಕೊಡ್ತನ್ರಿ ನೀವೇ ಯಾರಿಗ ಹೇಳ ಕೆಸಿ ಮಾಡ್ರಿ ಸರ್ ಹ್ಮ ನನಗ್ ಯಾರು ಸಿಗಲ್ಲಾಗೆರಿ ಹಂಗಂಗ ಅಂತ ಹೇಳಂತ ಅಂದಿನ ಏನ್ ಮಾಡನೇನ ಹೇಳಂತ ಅಂದಿನಿ
ಹೌದಾ.
ನಾವು ಹ್ಮ್ ಇವಗ್ ನಾವು ಒದ್ವವಂತಂದ್ರೆ ಇಲ್ಲ ಇವೆಲ್ಲ ಏನೋ. ಅಮೌಂಟ್ಗೋಸ್ಕರ ಮಾಡಕತ್ತಾರ ಪರ್ಮಿಷನು ಹಾ ಇದು ಏನೋ ಡಿಸೈಡ್ ಮಾಡ್ಕೆಂಡ್ ಬಂದಾರ್ ಇವ್ರು.
ಹ್ಮ.
ನಮ್ ನಾವ್ ಜಾಸ್ತಿ ರೊಕ್ಕ ಕೆಳ್ತೀವ್ ಹಂಗೆ ಹಿಂಗ್ ಅಂತ.
ಅವ್ರ್ದೆನ್ ತಲೆಗ್ ಹಾಕ್ಬಡ್ರಿ ಪ್ರಿನ್ಸಿಪಲು ಕೇಳ್ರಿ ಫಸ್ಟ್ ಒಂದ್ ಮಾತ್ ಏನಿಲ್ಲ ಸರು ಹಿಂಗ್ರೀ ನಮ್ ಮೂ ನಮ್ ಕ್ಲಾಸ್. ಅಮೌಂಟು ಹುಡ್ಗರು ಬರಾವ ಬರಂದೆ ಬೇಡ ನೀವ್ ಪರ್ಮಿಷನ್ ಕೊಟ್ರು ಬರ್ತಿವ್ ಇಲ್ಲ ಅಂದ್ರ್ ಬರಲ್ರಿ ಅಂತನ್ನು. ಆರ್ ಸಾರ್ ಅಂತ್ರ ನೋಡಮ್ ಏನಂತರ್ ಕೇಳು ಒಂದ್ ಮಾತು ಹ್ಮ್ ಅಂತಂದ್ರು ಅಂದ್ರೆ. ಬರ್ಲಿ ಇಲ್ಲಾಂದ್ರೆ ಬುಡ್ರಿ ತಮ್ ತಾವೆ ಬರ್ಲಿಕ್ಂತ್ ಏನ್ ಮಾಡ್
ಅಷ್ಟೇ ಅಷ್ಟೇ ಅದಕ್ಕ ಮತ್ ಏನ್ ಮಾಡದಲ್ಲ.
ಹ್ಮ್.
ಅದೇ ಸಾರ್ ಏನ್ ಹೇಳಾರಂತ್ ಬಿಡು ಅಂದ್ರೆ ಅವ್. ಹುಡುರು ಏನಿಲ್ಲ ಏನ್ ಕೊಡಲ್ಲ ಅಂತ ಸುಮ್ ಹೋಗ್ ಬರ್ಬೇಕಂತ ನಾವ್ ಅವ್ರೆ ಊಟಗಿಟ. ಎಲ್ಲ ಅವ್ರೇ ಕರ್ಕೊಂಡ್ ಹೋಗ್ತಾರಂತೆ.
ಹುಡುಗುರ್ ಏನ್ ಕೊಡಲ್ಲಂದ್ರ.
ಏನ್ ಕೊಡಲ್ಲಂತೆ.
ಹಂಗಂದ್ರ ಎಂಗ ನೀವು ನಿವ್ ಆಕ್ಚಲಿ ಹುಡ್ಗೂರ್ ಮಾತಾಡ್ಬರ್ದು ಇಗ. ಒಗ್ ಪ್ರಿನ್ಸಿಪಾಲ್ ಕೂಡ ಮಾತಾಡ್ಬಕು. ಸರ ಹಿಂಗ್ರೀ ಮತ ಹುಡ್ಗುರ್ ಬರ ಅಂತ್ ಅನಕತ್ತರ ಒಬಬ್ರಿಗ್ ಒಂದಿಸ್ಟ್ ರೊಕ್ಕ ಇಸ್ಕೊಡ್ರಿ ಬರ್ತಿನ್ ಅಂತ್ ಹೇಳ್ಬಕ್ ನೀ.
ಹಾ ಮತ್ ಅವ್ನು ಇರ್ಲದ್ ಎಲ್ಲ ಏನ ಹೇಳ
ನಮ್ ಕ್ಲಾಸ್ಮೆಂಟ್ ಆಗಿರ್ತರಲ್ಲ ಹುಡ್ಗುರು ಅವ್ರ್ ಬದ್ಲಿ ನಮ್ ಕೆಳಕ ಮುಜುಗರ ಅತರ್ ರೊಕ್ಕ ಕೊಡ ಹೆಂಗ್ ಕೇಳಲಿ ಅಂತ್ ಅನಸ್ತದ ಹ್ಮ. ಪ್ರಿನ್ಸಿಪಲ್ ಇಸ್ಕಾಬಕು ಪ್ರಿನ್ಸಿ ಇಗ ಎಲ್ಲ ಬರುಸ್ತಾನ್ರಿ ನಾ ಎಲ್ಲ ಬರುಸ್ತಾನ್ ತಗೋಪ್ಪ ಅಂತ್ ಹೇಳ್ ಪ್ರಿನ್ಸಿಪಲ್ ಹೇಳ್ಬಕ್ ಪ್ರಿನ್ಸಿಪಲ್ ಕೈಯಾಕ್ ಕೊಡ್ತರ್ ರೊಕ್ ಇವ್ರು ಅವ್ರ್ ಕೊಟ್ರು ಕಡ್ತ್ ಪ್ರಿನ್ಸಿಪಲ್ ಕೊಡಲ್ ಅನಸ್ತ. ಇಸ್ಕಂಡ್ ಮೇಲ್ ಕೊಡ್ಬಾಕ್ ಅವ್ನು.
ಕೊಡಲ್ಲೊ ನನ್ ಮನ್ ನೋಡಿದಲ ಒಂದ್ ಯಾವ್ದೋ ಒಂದ್ ಬುಕ್ಸಿಗ್ ಏನೋ ಡ್ರಸ್ ತಗೊಂಡ್ರೆ ಒಂದ್ ಐವತ್ ರೂಪಾಯ್ ಬಿಡಲ್ಲಂತ.
ಏ ಬಿಡಲ್ ಬಿಡು ಅವ್ನು ಹೊಸಲ್ ಹಂಗೆ ನಾನು. ಅದ ನಾನು ರಾಜು ಅಂತ ಒಬ್ಬ ಹುಡ್ಗುನ್ ಅವ್ರ ರಿಲೇಟಿವ್ . ಅಷ್ಟೇ ಆ ಯಾಪ್ಪುಂದು ಸೆಕೆಂಡ ಪಸ್ಟ್. ಸೆಕಂಡ್ ಇಯಾರು ನಾಕ್ ಪೇಪರ್ ಬರ್ದೆ ಪಸ್ಟ್ ಇಯರ್ ನಾವ್ ಎರ್ಡ್ ಪೇಪರ್ ಬರ್ದೆ ದೊಡ್ಡ ಆರ್ ಸಾವ್ರ ಯೋಳ್ ಸಾವ್ರೂಪಾಯಿ ಕೊಟ್ಟಿದೀನ್. ತಗ.
ಹಾ ಹಾ.
ಹ ಸರ್ ಏನ್ ಮಾಡಿದ್ರು ಬರೇ ಬರೇ ಪೆಟ್ರೋಲಿಕ್ ದಿನಮು ಎಷ್ಟು ಮೂರ್ ದಿನ ಮೂರ್ ದಿನ ಹೋಗಿದ್ದೆ. ಮೂರ್ ದಿನಕ್ಕೆ ಎರಡ್ ಎರಡ್ ನೂರೂಪಾಯ್ ಪೆಟ್ರೋಲಾಕ್ ಕೊಟ್ಟಾನ ಅಲ್ಲಿ ಒಂದೊಂದ್ಸಲಿ ನಾಷ್ಟ ಮಾಡ್ಸನ. ದಾರಮಣ್ಣ ತಾನ ಸರ್ಗಿಸಿ ನಾಷ್ಟ ಮಾಡ್ಸಿರು ಆತಣ್ಣ ವಾಪಸ್ ರಿಟರ್ನ್ ಇಸ್ ರಾಜು ಪೇಪರ್ ಬರ್ದತ್ ನಂಬರ್ ತಗೊಂಡಿತ್ ನಂದು ಎಂಗಾಪಿ ಬರ್ದಿದ್ದಲ್ ನನ್ ಪೇಪರ್. ರೊಕ್ಕ ಕೊಟ್ಟಿನ್ ನೋಡಪ್ಪ ಇಸ್ಕೊಂಡಿಲ್ ಅಂದ ಎಷ್ಟ್ ಕೊಟ್ಟಿದಣ್ಣ ಅಂದೆ. ಹಿಂಗ ಆರೇನ ಯೋಳ್ ಸಾವ್ರ ಕೊಟ್ಟಿನ್ ನೋಡಪ್ಪ ಅಂದ್ರಪ. ಇಲ್ಲಣ್ಣ ಕೊಟ್ಟಿಲ್ ನೋಡು ಅಂತಂದೆ ಹ್ಮ್ ಕೊಟ್ಟಿಲ್ಲಣ್ಣ ಅಂತಂದೆ ಆ ನಿಮ್ ಸರ್ ನೋಡಪ. ನಿಮ್ ಹುಡ್ಗು ನಮ್ ಹುಡ್ಗುಗ್ ಕೊಡ್ತೀನ್ ಕೊಡ್ಬಕು ಅಷ್ಟ್ ಕೇಳ್ದ ಹುಡ್ಗ ಇಷ್ಟ್ ಕೇಳಿದ ಅಂತಲ್ಲ ಪೇಪರ್ಗಾ ಐನೂರೂಪಾಯ್ ಕೇಳಿದಂತಲ್ಲ ಅಂತಂದ. ಅಣ್ಣ ಯಾರಂದ್ರಣ್ಣ ನನ್ಗ್ ಗೊತ್ ಗೊತ್ತಿಲಣ್ಣ ನ ಒಟ ಸುಮ್ ಬರೀಬಕಂತ್ ಬರ್ದ್ನಣ್ಣ ನನ್ ಪೇಪರ್ ಸಾರ್ ಅಂಗ್ ಹಿಂಗ್ ಅಂದಿಲ್ಲಂತದೆ. ನೀನುಗ್ ಕೊಡ್ತ್ನಂತ್ ಇಸ್ಕಂದನ್ ಹೋಗ್ ಸರ್. ದನ ಅಲ್ ಇರೊದುನ್ ತಗೋ ನಾನು ಅಂತಂದ್ ಇಲ್ ಬಿಡಣ ನಾನೆ ಇಸ್ಕೊತಿನಿ ಅಂತ
ಎಷ್ಟ ಇದದ ನೋಡ ಪೇಪರ್ ತಿನ್ನಂಗಿದ ಡೈರೆಕ್ಟ್ ಹೇಳಿ ತಿನ್ಬೇಕ ಸುಮ್ಮ್ ಅವ್ರ ಇವ್ರೇಸ್
ಮತ್ತೆ ಬಡವರು ಅಲ್ಲ ನನಗ್ ನೋಡ್ ಅವಾಗನ ಬರೆ ಗಾಡಿ ಬರಿ ಎರಡೇ ನೂರೂಪಾಯಿ ಪೆಟ್ರೋಲ್ ಹಂಗೆ. ಅಲ್ಲಿ ಹೋಗ್ ಬಂದ್ರ ಎರಡ್ನುರು ರೂಪಾಯಿ ಪೆಟ್ರೋಲ್ ಹೋತದ ಎರಡ್ನೂರು ಪೆಟ್ರೋಲ್ ಐವತ್ತ್ ರೂಪಾಯ್ ನಾಷ್ಟ.
ಹ್ಮ್ ಎ ಬರಿ ಏಳ್ನೂರ ಐವತ್ತು ರೂಪಾಯಿ ಕೂಲಿ ಆದಂಗೆ ಯಾವ್ದ ಅದು ಸುಮಾರಾಗೆ ಅದು ಅದೇ ಅದ ಮಧ್ಯಾನ್ತಕ್ ಎಲ್ಲದು ದುಡ್ದೇ ಅಂದ್ರೆ ಐನೂರು ಆರ್ನುರು ರೂಪಾಯಿ ಕೂಲಿ ತಗೊಂಬರ್ತೀವಿ.
ಹಾ ಬ್ರೋ ಅಲ್ಲ ಬರ್ದೀವಿ ಪೇಪರ್ ಅಂದ್ ಹಂಗೆ ಅವ್ ಮತ್ ನೋಡು ಮುಂಜಾನೆ ಚಂಜಾನಿ ಆಡ್ಬರ್ದ್ದಿ ನಾನು ಮಧ್ಯಾಹ್ನಕ್ಕನ ಇತ್ತು ಮಧ್ಯಾಹ್ನದಲ್ ಸೆಕಂಡ್ ಇರ್ ನ ಮುಂಜೆನೀ ಮ ಫಸ್ಟ್ ಇಯರ್ ಬರಿ ಮತ್ತ್ ಮಧ್ಯಾನಕ್ ಸೆಂಕೆಂಡ್ ಇಯರ್ ಬರ.
ನೀನು ಅಲ ಅಲ್ಲ ಒಂದು ಪೇಪರ್ಗ ನೀನು ಇದು ಐನೂರು ರೂಪಾಯಿ ತಗೋದು ಭಾಳ ಕಮ್ಮಿ ಐತಲ್ಲಣ.
ಅದೇ ಅವಾಗ ಹಂಗೆ ನನ್ಗೆನ್ ಗೊತ್ತಿತ್ತ್ ನನ್ಗ್ ಅವ ಫಸ್ಟ್ ಟೈಮ್ ಬರ್ದಿದ್ನಲ. ಹ್ಮ್ ಕೊಡ್ ಈಗ ಈಗ್ ನೋಡಿ ಈಗ ಮೆಜಿಗ್ ಸಾವ್ರ ರೂಪಾಯ್ ಒಂದ್ ಪೇಪರ್ ಸಾವ್ರ್ ರೂಪಾಯ್ ಕೊಡ್ತೀವಂತ ಹುಡುಗುರು.
ಸಾವಿರ ರೂಪಾಯಿ ಇಲ್ಲಣ್ಣ ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಇಲ್ಲಿ ಗುಲ್ಬರ್ಗ ದಾಗ್ ನೋಡಿದ್ರ ನಮ್ ಕಾಕಾನೆ ಅದು ಹ ನಿಮ್ಸ್ ಸೀನಿಯರ್ ಬ್ಯಾಚನ್ ಇದ್ನ ಧರ್ಮ್ ಸಿಂಗ್ ನವ್ರ್ ಬ್ಯಾಚ್ ಮೋನೇಶ್ ಅಂತ್ ಇದ್ನಲ್ಲ ಚಂದ್ರು ಮತ್ತ್ ಮೋನೇಶ್
ಹಾ ಚಂದ್ರು ನೋಡಿನ್
ಹಾ ಚಂದ್ರು ಅವ್ರು ನಮ್ಮೂರವ್ರೆ ಅವ್ರು. ಅವ್ರ ತಮ್ಮ ಇನ್ನೊಬಾತ ಇದ್ನ ಮೋನೇಶ್ ಅಂತ ಆ ಅವ ಗೋವಿಂದ್ ಅಂತಿದ್ನಲ ಗುಲ್ಬರ್ಗಾಗ ಅಲ್ಲಿ ಓದಕ್ ಕುಂತಿದ್ನಾ
ಹ್ಮ
ಜೆ ಎನ್ ಎಮ್ ಎ ಅದ್ನು ಸೇಮ್ ಬ್ಯಾಚೆ ಜೆ ಎನ್ ಎಮ್ ಹತ್ ಮುಗ್ದೈತಿ ಅದ್ ಪೇಪರ್ ಒಂದ್ ಪೇಪ್ರ್ ಬರಿಯಕ್ ಎಷ್ಟ್ ತಗೊಂದಾನ್ ಗೊತ್ತೇನ ಅಣ?
ಆ
ಒಂದ್ ಪೇಪರಿಗ್ ಐದ್ ಸಾವಿರ ರೂಪಾಯಿ ತಗೊಂಡಾನ ಅಣ ಇಲ್ಲಿ ಗುಲ್ಬರ್ಗದ ಐದ್ ಸಾವಿರಣ ನಾವ್ ಬರಿ ಇಲಿ ಸಾವಿರ ರೂಪಾಯ್ಗ್ ಇದ್ ಮಾಡ್ ತಿವ್ ಇವ್ರು ನೋಡಿದ್ರೆ ಸಾವಿರ ರೂಪಾಯಿ ಇಷ್ಟ್ ತಗೋಂತಿಲ್ಲೋ ಹಂಗೆ ಹಿಂಗೆ ಅಂತ.
ಒಂದ್ ಪೇಪರ್ಗ್ ಐದ್ ಸಾವ್ರ್ ತಗೊಂಡವ.
ನೋಡೋಣ ಗುಲ್ಬರ್ಗದಾಗ ಅತ್ತ ನೀ ಹೇಳಿದಾನಣ್ಣ ಅವ್ ಫೋನ್ ಪೇ ಹಾಕಿದಾನ. ತೋರಿಸಿದ ನನ್ಗೆ ಅದು ಅಡ್ವಾನ್ಸ್ ಒಂದೊಂದ್ ವರ್ಷ ಮುಂಚೆನೆ ಹಾಕಿದ್ದದು ಹೇಳಿದ್ದದು ಹ್ಮ ಎಲ್ಲ ಹ ಒಂದ್ ವರ್ಷ ಮುಂಚೆನೆ ಬರಿಬೇಕಂತ.
ಹ್ಮ್
ನಾ ಅದಕ್ಕೆ ಅಂದೆ ನಾನ ನಿನ್ ಹೆಂಗನ್ ಮಾಡಿ ನಾನು ತಗೋದ್ ಕೊಡ್ತೀನಿ. ಒಂದ್ ಪೇಪರ್ ಸ ಎರಡ್ ಸಾವಿರ ರೂಪಾಯ ಕೊಡಪ್ಪಾ ಅಂತಂದೆನಾ ಲಾಸ್ಟ್ ಹದ್ನೈದ್ ನೂರು ಕೊಡಂತ್ ಅಂದೇನ ಹುಡುಗಗ. ನಿನ್ ಪೇಪರ್ ನಾನ್ ರಿಸಲ್ಟ್ ಮಾಡಿ ನಾನ್ ಕೊಡ್ತೀನಿ ಕ್ಲಿಯರ್ ಆದ್ರ ಸಾಕಲ್ಲ ಅಂತ್ ನಾನ್ ಅಂದೆ. ಅಯ್ ಹಂಗೆಂಗೊ ನೀನ್ ದೋಸ್ತದಾಗ್ ಇಷ್ಟಿಶ್ಟೆನ ಹಂಗೆ ಹಿಂಗೆ ಊಟ ಗೀಟರ್ ನಾ ಕೊಡ್ಸ್ತಿನಿ ಕರ್ಕೊಂಡ್ ಹೋಗ್ತಿನ್ ಅಂದ. ಊಟ ಗಿಟ ಕೊಡ್ಸಕ್ ನಂದಿ ನಂದೇನ್ ನಾ ಊಟಕ್ಕ ಇದು ಮಾಡವಲ್ಲ ಬರಯಕ್ ಕುಂತಿದ್ದ ನಮ್ಗನ್ ಇದ ಅಂತು. ಕೇಳಕ್ ಒಂದನಪ್ಪ ಒನ್ ಬೇಕಿದ್ರೆ ಗುಲ್ಬರ್ದಾಗ ಆ ಕಡೆ ಎಲ್ಲ ಕೇಳಿ ನೋಡ್ ನೀನ್ ಬೇಕಿದ್ರೆ. ಎಷ್ಟೊ ಆದ ಅದ್ರು ರೇಟ್ ಮಾತಾಡ್ಕೊಂದ್ ನನಗ್ ಹೇಳ ಅಂತಂದೆ ನಾನು.
ಹ್ಮ್
ಎಲ್ಲ ಎಲ್ಲ ಆಗಲ್ಲ ಅಂದ ಸರಿತಗೊ ನಿನ್ಗ ಆಗಲ್ಲಾರ ನನಗೂ ಆಗಲ್ಲ ತಗೋ ಅಂತಂದೆನ ನಾನು.
ಹ್ಮ್ ಯಾರು ಮೋನಿಶ್ ಆ
ಇಲ್ಲ ಈ ಯ ಅಮರ್ಜಿತ್. ಸರ್ ಹ ಬ ಬೇಕಿದ್ದ ಪ್ರಿನ್ಸಿಪಲ್ ಸರ್ ಕೇಳ್ತಾರ ನೋಡ್ ಐದೇ ಸಾವ್ರ ಅಲ್ಲೋಗ್ ಕೊಡು ಅವ್ರ್ ಗೊತ್ ತ್ತಾಗತ್ತ ಅವಾಗ ಕೊಡು ಅವಾಗ ಸುಮ್ಮನೆ ಕೊಡ್ತಿರಲ್ಲ ತೇಲ ಬಗ್ಸ್ಕೊಂಡು ಇವಾಗ್ ನಾವ್ ಕೇಳಿದ್ರೆ ನಿಮ್ಗ್ ಒಂದ್ ರೂಪಾಯಿ ಬರಲ್ಲ. ಆಯ್ತ ನಾ ಬರೆಂಗಿಲ್ಲ ನಿ ಏನನ್ ಮಾಡ್ಕೊ ಹೋಗಂತ ಅಂದೆ ನಾನ
ಹ್ಮ್ ಹ್ಮ್ ಹ್ಮ
ಹ್ಮ ಅವಿ ಒಂದ್ ಸರಿಯಣ